ಹಾ ಹುಲಿ ಏನ್ ಮಾಡಕತಿ.
ಏನು ಇಲ್ಲ ನೋಡೋಣ ಸುಮ್ಮ ಮುಕೊಂಡಿದೆೆ ನೀ ಏನ್ ಮಾಡಕತಿ ಆರಾಮ
ನಾನ್ ಸುಮನೆ ಕುಂತಿದ್ದೆ ಅದಕ್ಕೆ ಏನ್ ನೆನ್ಸವಲ್ರು ಸಾಯಿಬರು ಅಂತ ಹಚ್ಚಿದೆ
ಆಗೇನು ಇಲ್ಲ ಅಣ್ಣ ಮಾಕೋಡಿದ್ದೆ ಸಲ್ಪ
ಹೌದಾ
ಹ್ಮ್
ಏನ್ ಡಿಸ್ಟರ್ಪ್ ಆಯತ ಅನ್ಸ್ತದೆ ಏನು
ಹೇ ಆಗೇನು ಇಲ್ಲ ಹೇಳು ಎಲ್ಲಿಇದನ್ನ ಹ್ಮ್
ಹ್ಮ್ ಇಲ್ಲ ಸ್ವಲ್ಪ
ಹ ಹಾ ಅಲ್ಲಿ ಏನ್ ಮಾಡಕ ಹೊಂಟಿ
ಸುಮನೆ ಹಂಗೆ ಕೆಲ್ಸ ಮಾಡಕ್ ಬಂದಾರ ನ ಮನ್ಯಾಗ
ಹಾ ಹಾ ಹಾ
ನಾನು ಕಾಲೇಜ್ ಬಿಟ್ಟು ಒಂದ್ ಎರಡ್ ದಿನ ಎರಡ್ ಮೂರ್ ದಿನ ಇದ್ದ ಹೋದರೆ ಅಂತ ಬಂದಿದ್ದೆ
ಹೌದಾ ಮತ್ತ ಎಲ್ಲ ಮನ್ಯಾಗ ಅರಾಮಾದಿರಲ್ಲ
ಎಲ್ಲ ಆರಾಮ್ದಾರೋ
ಹೌದ ಹ್ಮ್ ಅಂದ್ರೆ ಹೊಲದಾಗಲ್ಲಿ ಹೊಲ ಇಲ್ಲ ಏನು ನಿಮ್ದು
ಏ ಹೊಲ ಅದ ಹೊಲ ಇದ್ರಬಿ ಅಂ ಬ್ಯಾರೆರ ನಮ್ ಕಾಕ ಮಾಡ್ತನ್ ಲಿಝಿಗ್ ಹಾಕಿವಿ.
ಹಾ ಹಾ ಎಷ್ಟಕ್ಕ.
ಎ ಯ ಒಂದ ಹಾಕಿವ ಒಂದ ಐವತ್ತ ಸಾವ್ರಕ್ಕ.
ಹೌದಾ.
ಹಾ
ಹ್ಮ್ ಹ್ಮ್
ಲೀಜಿಗ ಹಾಕಿವಿ ಏ ನಾವ ಸುಮ್ನೆಂಗೆ ಕಾಲೇಜ್ಕ ಅದ ಹೋಗ್ತೀವಿ. ನಾನ ಹಂಗೆ ಈಕಡೆ ಬಂದೆ ಒಂದ್ ಯಾಡ್ ದಿನ್ ಬೆಂಗಳೂರ್ ಹೋಗಿ ಬಂದ್ರ ಆಯ್ತಂತ.
ಹೌದೌದು. ಮತ್ತೆನ್ ಬೆಂಗಳೂರ್ ಸುತ್ತ ತ್ತಡಿಲ್ಲಾ
ಬೆಂಗ್ಳೂರ್ ಏನ್ ಸುತ್ತಾಡಿಲ್ಲಪ್ಪ ಸುಮ್ ಹಂಗೆ ಬಂದಿನಿ ಇವತ್ತ ಇಲ್ಲೆ ಕುಂತೀನಿ ನೋಡ್ಬಕ್ ನಾಳೆ ಹೋಗ್ಬೇಕ್.
ಅಲ್ಲೆಲ್ಲ ಬಾಳ ಟ್ರಾಫಿಕ್ ಆದಪ್ಪ ಏನ್ ನೋಡ್ತ ಅಲ್ಲಿ.
ಟ್ರಾಫಿಕ್ ಓಡಾಡಕ್ ಮನ್ಸ ಬರಲ್ಲ ಸುಮ್ಮ ಹಳೆ ಇಚ್ಚಲ್ಲ ಅಕಡೆ ಓಡಾಡಕ ಅಕಡೆ ತಿರ್ಗಾಡಕ.
ಹ ಈಕಡೆ ಏನ ಬೆಸ್ಟ್ ಹಳ್ಳಿದಾಗೆ ಆಕಡೆ ಸುಮ್ಮನೆ ವೆಸ್ಟ್ ಹೋದ್ರ ಆಕಡಿ.
ಹ್ಮ್ ಇಲ್ಲಿ ಟ್ರಾಫಿಕ್ ಅದು ಸುಮ್ನೆ ಎಲ್ಲಾ ಬ್ಯಾಸರ್ ಒಂತರ ಎಲ್ಲ ಸೌಂಡೂ.
ಹ್ಮ್ ಹ್ಮ್
ಭಾಳ ಇದು
ನಾ ಬಾರಿ ಬಲಾಟಿ ಫೋನ್ ಮಾಡಿದ್ ಬಿಡಪ್ಪನ
ನಾವ್ ನೆನ್ಸ್ಕೊಂಡಿವ್ಪಾ ಮತ್ ಸಾಯಿಬರ್ಗಿ ನೆನ್ಸೋಲ್ಲ ನಮ್ಮಂತ್ರ.
ಏ ಹಂಗೆನ್ ಇಲ್ಲೋ ಅಣ್ಣ.
ಹಾ
ಹ್ಮ್ ಬಿಜಿ ಇರ್ತಲಾ ಅಂತ ಏಲ್ ಫೋನ್ ಮಾಡಿದೇ ಎಲ್ಲಿ ಕಾಲೇಜ್ ಇಲ್ಲಿ ಕಾಲೇಜ ಹೋಗಿರ್ತಾರ. ನಾಲ್ಕ ಗಂಟೆ ಹೆಂಗ್ ಬಿಡ್ತಾರ ಅಣ್ಣ ಐದ ಗಂಟೆಗ್ ಅದ ಹಂ ಅದಕ್ಕೆ ಎಲ್ಲಿ ಡಿಸ್ಟರ್ಬ್ ಮಾಡೋದಂತೇಳಿ ಮಾಡಿಲ್ಲ ನಾನ.
ಹ್ಮ್ ಹ್ಮ್
ಹ್ಮ್ ನಡಬರ್ಸ ಮಾಡ್ಬೇಕ್ ಅಂತ್ ಮಾಡಿದ್ದೆ ಆನ್ ಕೆಲ್ಸಿತ್ತು ಸ್ವಲ್ಪ ಹ್ಮ್ ಮನ್ನೆ ಮನ್ನೆ ಮಾಡಿದ್ದೆ. ಹ್ಮ ಮತ್ತ ನಿಮ್ ಕಡಿ ನಾನ ಇಲ್ಲಿ ತೋಟ ಮಾಡ್ಬೇಕಂತ ಮಾಡೀನೀ ನಮ್ಮ ಹೊಲ್ದಾಗ. ತೋಟ ತೋಟ ಮಾಡಕೊಂತೀನ.
ಹಾ ಹಾ
ಹಾ ಹಣ್ಣ ಹಂಪಲ್ ಹಾಕಬೇಕಂತ್ ಮಾಡಿನಿ ಫ್ರೂಟ್ಸ್.
ಹಾ
ಇವತ್ತ ಯಾರಾನ ಕೆಲ್ಸ ಮಾಡೋರು ಸಿಗತಾರ ಏನ್ ಅಂತ ಮಾಡಿದೆ.
ಹೌದಾ.
ಹ್ಮ.
ಏನ್ ಗಂಡಾಳಿಗ ಏ ಮಕ್ಕಳ
ಗಾಂಡ ಗಂಡ
ಹಾ ಒಂದಿಬ್ಬರು ನಡೀತದ
ಹ್ಮ್ ಇಬ್ಬರು ಬೇಕಾಗಾಗ
ಹೌದಾ ಒಂದಿಬ್ಬ್ರ ಅದರ್ ತಗ ನಮ್ ಊರಾಗ ಒಂದ ಹುಡುಗರು ಹೋಗ್ತಾವ ಬೆಂಗಳೂರ್ಗ್ ಹೋಗ್ತಾವ ಅವನು
ಹ್ಮ್
ಹ್ಮ್ ಬೆಂಗ್ಳೂರ್ ಹದಕ್ ಹೋಗ್ತಾರ ನಾನೇ ಕಳಸ್ತೀನಿ ನೋಡಮ್ ಎಷ್ಟ್ ಕೊ ಮತ್ತೆ ಅವ್ರಿಗೆ ಎಷ್ಟ್ ಅಷ್ಟೇ ಕೇಳ್ಬೇಕನಪಾ
ಹ್ಮ ನಂದು ಸರಪಡ
ಹಾ
ಅಂದ ಸಾವರ ತಿಂಗಕ್ಕ
ತಿಂಗಳ ಹತ್ತು ಸಾವಿರ
ಹಾ ಊಟ ಗೀಟ ಎಲ್ಲ ಎಲ್ಲ ಇರುತ್ತೆ ರೂಮ್ ಇರಾಕ ರೂಮ್ೆಲ್ಲ
ರೂಮು ಊಟ ಎಲ್ಲಾ ನಿಮ್ ಕಡೆ ಇ ತ ಒಂದ್ ಹತ್ ಸಾವಿರ
ಹ್ಮ
ಹ್ಮ್ ಹ್ಮ್
ನ ಬೇಕಾಗಿತ್ತು ಮಾಡ್ಬೇಕು ಮಾಡ್ಬೇಕುಂತ ಮಾಡಿದೆ ಹಂಗ ನೀನೇ ಮಾಡಿದ ಬೆಳೆತ
ಹ್ಮ್
ಹ್ಮ್ ನ ಬರ್ತಾರನ್ ಕೇಳ
ಆಾ
ಬಾತಾರನ್ ಕೇಳಂದೆ ಮತ್ತ ಎಲ್ಲಾ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ನೋಡತ ನಾಾನು
ಹೇಳ್ತಿ ಸೊ ಪಂದ್ರ ನಲ್ ಅವ ಅವಡುರಿಗೆ ಕೆಳತನ
ಹ
ಹ್ಮ್ ಕೇಳ್ತೇನಿ ಕೇಳಿಗೆ
ಚಲ್ ನೋಡು ಇಗೆಲ್ಲ ಹ್ಮ್ ಕೇಳ ನಾನ ಫೋನ್ ಹಚ್ಚ ನನಗೆ
ಊಟಗಟ್ಟ ಕಡೆ ಅದಂತ ಅಂತ ಹೇಳ್ತೀನಿ ಹ್ಮ್
ಮಪಟ್ಟ ಆರ್ಚಿಿಕೂಡೆಯಲ್ಲ
ಹೌದಾ
ಯ ಎಲ್ಲಾರ್ ಸಿಗಲ್ಲ ಯಾರದ್ರಾಗ ಅದಕ್ಕೆ
ಹಾ
ಎಲ್ಲಾರನೇರಾನ ಓಣನ್ ತು
ಅದ ಒಂದ ಎರ ಹುಗ್ರ ಎರಡ್ ಆದದ ಎರಡ್ ಸಾಕಲ್ ಎರಡು ಹಾಳಾದ್ರಿ
ಸಾಕ್ು ಸಾಕು ಗುಡಿ ಆಡಾಕ ಅದ ಎಷ್ಟು ಅಣ್ಣಪಲ್ ಏನಿಲ್ಲ ಅದೇ ಯಾವ ನೆಣ್ಣು ಹೊಡಕ ಇಲ್ಲಾಂದ್ರೆ ಅಲ್ಲಿ ನೋಡ್ಕೊಂಡ ಕುೊಂಡ ಹೋಗ್ಕಷ್ಟ
ಮ ಏನ್ ಬಸಿ ಇರುತ್ತೆ ನೀನ್ಗೆ ಕಲ್ಸಿರ್ತಾವ ಆ ಕಡೆ ಕಡೆ ಹೋಗ
ಹ್ಮ್ ಅದಕ್ಕೆ ಹ್ಮ್ ಕಡಿ ಹೆಂಗೆ ಹೊಲ ಕಡೆ ಮತ್ತೆ ಏನ ಸಜಿ ಇದಾಕ್ ಹತ್ತಿ ಹಾಕಿವಲ್ಲ
ಹಾ ಬೇರೆ ಒಲ್ಲವ
ಹ್ಮ್ ಬೇಾರ ಒಲ್ದ ಅತ್ತೆ ಹಾಕಿವವಿ ಮತ್ತೆ ಇನ್ನೊಂದ ಎಷ್ಟ ದಿನ ಬುಟ್ಟಿಗೆ ಸಿ ಬತ್ತಾಕ್ಬೇಕು
ಹ್ಮ್
ಹ್ಮ್ ಆಕಡೆ ಈ ಕಡೆ ಎಲ್ಲಾ ಕೆಲ್ಸ ಬಾಳ ಇರ್ತಾವ ಅದಕ್ಕೆ ಒಬ್ಬನಿ ಮೇಂಟೈನ್ ಮಾಡಕ್ ಆಗಲ್ಲ ಅಂತ
ಜೋರ ಅದಪ್ಪ ಅಂದ್ರ ಭತ್ತ ಹತ್ತಿ ಬಿಳತಿೀರಿ ಕಡಿ ಹಣ್ಣನ್ ತೋಟದ ಮಾಡಕತ್ರಿ ಏನ್ ಕಮ ಜಾಸ್ತಿ ಇ್ದಂಗ
ಅವತ್ತ ಏನ್ ಮಾಡುತ್ತೆ ನನ್ ಹ್ಮ್ ಹೆಂಗ ಒಂದು ಪ್ರ ಏನೊಂದು ಹಂಗೊಂದು ಮಾಡ ಕ ಸೆಟ್ಲ್ ಆಗ್ಬೇಕ
ಹಾ
ಹ್ಮ್
ತರಮಟ್ಟಿ ಮಾಡದೆೇ ಒಳ್ಳೇದ
ಹ್ಮ್ ಹ ಎಲ್ಲ ಮನೆ ಕಡ್ಸ ಕೆವರ
ಹಾ
ಹ್ಮ್ ಇದೊಂದು ತೋಟ ಇವೆಲ್ಲ ಇದಾಗಬ ಬರೋ ಎಷ್ಟು ಬರಿೀ ಕಟ್ಸ್ಬೇಕು ಅವ ಮನೆ ಕಡಸಿದ್ಮ್ಯಾಲ ಯಾವವು್ದೋ ಒಂದು ಸ್ವಲ್ಪ ಹೊಲಗಲ್ಲ ಏನ ತಗೋಬೇಕನ್ನೊ ದರಡು ಎಕ್ರೆ ಮಾರಕ
ನದ
ಹ್ಮ್
ಹ್ಮ್ ಹ್ಮ್ ಮನೆ ಅಜ್ಜಿ ಕಡಸ್ತೇನಪಾ
ಕಡಸ್ಬೇಕಣ ವಜ್ಜನ್ಯ ಮತ್ ಕರ್ಸದ ಕಡಿಸತೀವಿ ಮತ್ತ ಸಣ್ಣಲ್ ಕಡಸಿದ್ಮೇಲೆ ಸುಮ್ನೆ ಹಾಕ
ಸು್ ದೊಡ್ಡದ ಹಿಡ್ ಬಿಟ್ರೈತೆ
ಹ್ಮ್ ದೊಡ್ಡದ ಎಡದ ಅಡೆ ಅಂದ ಇಟಕ್ಕೆೈ ತ ಹಕಂಬಿಡೋಕ ಅಡೆ
ಹ್ಮ್
ಸಣ್ಣ ತ ಸಣ್ಣ ಸಣ್ಣ ಕಡಸಿ ಕಸಿಸಿ ಆಮಲೆ ಕತ್ತದ ಮತ್ತೆ ಬಿಸಾಕದ ಇವೆಲ್ಲ ಡಬಲ್ ಡಬಲ್ ಖರ್ಚ ಕಡೆ
ಹ್ಮ್
ಲೇಟ್ ಆದ ಪರವಾಗಿಲ್ಲ ಸಣ್ಣ ದೊಡ್ಡದ ತೋರ್ಸ್ತೀನಿ
ಹ್ಮ್
ಹ್ಮ್ ಅದೇ ಪ್ಲಾನ್ ಆದ ಇವಾಗ ಇದೊಂದು ಇದೊಂದು ಇದೊಂದು್ ವರ್ಷ ನೆಸ್ಟ್ ವರ್ಷ ಸ್ಟಾರ್ಟ್ ಮಾಡ್ರ
ಹ್ಮ್
ಹ್ಮ್ ಹ್ಮ
ಹ್ಮ್ ನೋಡ್ ನೋಡ್ ಮತ್ತೆ ಎಲ್ಲ ಡಿಕೆದ ಇದ್ದರಿರಿ ಹಂಗಿದ್ರನಾ
ಹ್ಮ ಾನ ಎಲ್ಲ ಇಷ್ಟ
ಹ್ಮ್
ಹ್ಮ್ ಕಾಲೇಜ ಬುಟ್ಟಿ ಅಲ್ಲ ಬುಟ್ಟಿ ಮತ್ತೆ ಏನೋ ಮಾಡ್ಬ ಮಾಡ್ಬೇಕಲ್ಲ ಬಿಸ್ನೆಸ್
ಹ್ಮ್ ಹ್ಮ್
ಹ್ಮ್ ಬ್ಯಾಸ ಬಂದ್ಬಿಟ್ಟದ ಆ ಕಡೆ ಎಲ್ಲ ಕಾಲೇಜ್ ಅಮನ್ ಕಟ್ಟಿ ಕಟ್ಟಿ ಒಂದು ಏನು ಸಿಗಲ್ಲ ಸಿಗಾವಲ್ತು
ಹ್ಮ
ಕಾಂಪಿಟೇಷನ್ ನೋಡಿದ್ರೆ ಗ್ಗೆ ಹಾಕತ್ತವ ವರ್ಷ ವರ್ಷನ ಜಾಸ್ತಿ ಆಗ್ತ ಕಾಂಪಿಟಷನ್ ಅವ ನೋಡಿದ್ರ ಪೋಸ್ಟ್ ಬಿಡದ್ಯಾರ
ಕಾಂಪ ಅಜ್ಜಪ ಓದ್ದ್ರ ಏನ್ ಸುಮ್ಮನೆ ಯಾವ್ದಾರ ಒಂದ್ ಬಿಸ್ನೆಸ್ ಮಾಡ್ಬೇಕು ಸುಮನೆ
ಹಞ ಹುಷಾರಾಗಿವಾಗಿ ಬಿಸ್ನೆಸ್ ಮಾಡ್ಕೊಂಡು ಸೈಡ್ ಸರ್ಕೊಂಡ್ರು ಚಛಲೋ ಅದು
ಹ್ಮ್ ಹ್ಮ್
ಸುಮ್ಮ ಅಮೌಂಟ್ ಹಾಕೊಂಡು ಮತ್ತು ಅಮೌ ಅವ್ರಿಗೆ ಕಟ್ಟ ಅವಿಗೆ ಕಟ್ಟಿ ಸುಮ್ಮ್ ಸರ್ಟಿಫಿಕೇಟ್ ತಗೊಂಡು ಮನೆ ಕುದುರ್ಬೇಕು ಹಂಗಾಗಿ ಅದ ಪರಿಸ್ಥಿತಿ
ಹ್ಮ್
ಹ್ಮ್ ಹ ಮ ತವಾ ಬರದಣ
ಮಾ್ ಭರತ್ ನಿನಾಂತ ಬರದಾಗ ಕಡೆ ಬರ್ತೀನಿ ಅವಾಗ ಹೇಳ್ತನ್ಾಗ ಆಳಿಗೆ ಅವ ಹುಡುಗರು ಕಳಸ್ತೀನಿ
ಫೋನ್ ಹತ್ಸ ಏನಂತಾರ ಅವ್ರು ಬರ್ತವಂದ್ರೆ ಓಕೆ ಬರ್ದಿಲ್ಲ ಅಂದ್ರೆ ಮತ್ತೆ ಈ ಕಡೆ ಎಲ್ಲೂ ನಡಿತೀನಿ ಮತ್ತೆ ಯಾರಿಗನ್ ಬೇರೋ್ರಿಗೆ ಹೋಗ್ತನಿ
ಹಾ
ಹ್ಮ್
ಹಂಗಬೇಕಂತ ಮತ್ತೆ ಏನ್ ಮಾಡ್ ನೋಡ್ ಕಳಸನ ಅವ್ರನ್ ಕೆಲ್ಸ ಇಲ್ಲ ಹುಡುಗರ್ಿಗೆ ತ್ ಏನ್ ಮಾಡ್ತವ ಇ ಇದ್ದ ದಿವಸಿಂದ ಕಳಸನ ಆ ಕಡೆ ಬರ್ತಾರ
ಹ ಏನ್ಿ ಏನಿರಲ್ಲ ಅಲ್ಲೇ ರೂಮ್ ಇರ್ತ ಮನ ಆದ ಅಲ್ಲೇ ರೂಮ್ ಅ ತವಾಕನು ಗೊಬ್ ಬ್್ರ ಹಾಕದ ನೀರ್ ಬಿಡೋದು ಅಲ್ಲ ನಾನ ಸ್ವಲ್ಪ ಕಸಾಯ ಸಯದ್ರ ಕೆಿತ್ತದ ಅಷ್ಟೇ ಹ್ಮ್ ಜಾಸ್ತಿನರಲ್ಲ ಅಲ್ಲಿ ಕೆಲ್ಸ
ಹ್ಮ್
ಹ್ಮ್ ಮೇಂಟೆನೆನ್ಸ್ ಮಾಡ್ಕಂಡು ಹೋದ್ರೆ ಸಾಕ ನ ನನಗೆ ನೀಟಾಗಿಿ
ಆೌದಾ ಇಲ್ಲ ಚಲಾವ್ ತ ಹುಡುಗ್ರ ಕೆಲಸ ಮಾಡಿದ ಅವ
ಹ್ಮ
ಹೌ
ನಡತ್ ಕೆಲ್ಸ ಮಾಡಿದಲ್ಲ
ಹಾ ಕೆಲ್ಸ ಮಾಡಿದ್ವ ಮಾಡ್ತತ ಊರ್ ಕಳಸ್ತೇನಿ ಹಂ ಊಟ ಗಿಟ್ಟವ್ರಿಗೆ ನೋಡ್ ಕ
ಹ ಹಾಗ ನನ್ ಕಡೆ ಬಿಊಟ್ಟು ಬಿಡದಲ್ಲ
ಹ್ಮ್ ಯಾಕಂದ್ರೆ ಚಲ ಕೆಲ್ಸ ಮಾಡ್ತಾವ ಎಲ್ಲ ಕೆಲ್ಸ ನಿಮಂದನ್ ಬಾಳ ಇರ್ತವ ಎಲ್ಲ ಕೆಲ್ಸ ಮಾಡ್ಸಕಂತಿ
ಹ್ಮ್ ಅದೇ ಬಾಳ ಇರ್ತಾವ ಅದಕ್ಕೆ
ಹ್ಮ್ ಹ್ಮ್
ನೋಡಿ ಹೇಳ ಅಣ್ಣ ಅವರು ಫೋನ್ ಹಸ ನನ್ಗೆ ಮತ್ತೆ ರಿಟನ್
ಹ್ಮ ಬ್ರ ಕೇಳ್ಕಂತನಿ ನೋಡ ನಾಳೆ ಹೋಗ್ತನಲ್ಲ ಊರ್ಗ ನಾಳೆ ನಾಡ್ದ
ಹ್ಮ್
ಅವ್ರ ಕ ಕೇಳಿ ನನ್ಗೆ ಹೇಳ್ತಿಂತಪಾ ಅಂದ್ರ
ಹ್ಮ ಕೇಳಿ ಹೇಳೋಣ ನಮಗ ಅದೇ ಹ್ಮ್ ಜಲ್ದಿ ಅರ್ಜೆಂಟ್ ಬೇಕೆ ಸ್ವಲ್ಪ ಅದಕ್ಕೆ ಕೆಲೋ ಸರಿ ಸರಿ ತ
ಸರಿತ ಮಾಡ್ತೇನೆ ರಾಮ ನಾಮ
ಹಾ ಸರಿ ಹೌದಾ ಬನ್ನಿ ಹೌದಾ ಈ ಪ್ರಯತ್ನಕ್ಕ ಕೇಳ ನೋಡ್ರ ಇ ಅವರಂಗ ಆಟಾಡ್ತ ನೋಡ್ರಿ